ಎ
ಎನಡ ಬ್ರ
ಇನಲ್ಲ ಸ ಪಲ್ ಬ ಮಳಿ ಏನ್ ಇಲ್ಲೋಡ ನಿಮ್ಮ ಕಡೆಗೆ
ಹೊಂಟಸ
ಈ ಊರಾಗತ್ಲ ಅಡಿನಾಗ ಆಗಲ್ಲ ಮಳಿ ಏನ್ ಮಾಡ್ತ
ಅಡವಗೆ ನ್ ಮಳಿನ ಅಲ್ಲಾನ
ಒಂದಾನ ಎಲ್ಲೋಡ
ಲ್ಲಾಣ
ಸಾಕ ಸಾಕ್ ಮಾಡೆದ ಅ ಕಡೆ ಜನ
ಹೊಂಟದ ಇಲ್ಲಿ ನೀವ್ ಅದಕ್ಕೆ ಎರಡ್ ಸಾವಿರ ಆಯ್ತ ಅಣ್ಣ ಸ್ವಲ್ಪ ಸ್ವಲ್ಪ ಸ್ವಲ್ಪ ಎರಡ್ ಸಾವಿರ ಬಂದು್
ಎಲ್ಲಿಗೆ ಹೋಯ್ತರಿ ಮುಂಜೋಳೆ
ರಾಜಾರಗೀರಿಪಯದು ಹ ವನಿದೆ ಆಪೀಿಸಕಿದೆ ಅದ್ಗೇರಿಗೆ
ಏನಂದ್ರ
ಎಜುಕೇಶನ್ದ ಬರ್ಲ ಅಂತ ಅಂದ್ರೆ
ಏನ್ ಮುಂದ್ ಬರ್ತ ಅಲ್ಲ
ಇಂದರ್
ಮತ್ ಅಡ ದುಡ್ಡಿ ಮಾಡಿ ಯಾಕೆ ಮಾಡೋಗ
ಹದೇ ಈಗ ಹೈಯರ್ ಎಜುಕೇಶನ್ ಅದ ಬರ್ಲ ಅ ಕುಂತ
ಹ ಮತ್ತ ಈಗ ಡ್ರಾಪ್ ಔಟ್ ಮಾಡಲ್ಲ ಹೆಂಗ ಈಗ
ಅದೇ ಕೇಳಿವ ಈ್ ವಾರದಾಗ ಗೊತ್ತ್ದ ಅಂತ ಹೇಳ್ಯಾರ
ಏನ್ ಗೊತ್ತದ ಬುಟ್ರೆಲ್ಲ ಬುಟ್ಟ ಮೇಾಲ ಆಯ್ತು ಮತ್ತತ್ ಬಳ್ಳೆ ಬಾ ವನದೇ
ಈಲ್ಲ ಬರಲ್ಲ ಇನ್ನ ಹೇಳಿಲ್ಲ ಅಷ್ಟು ಕನ್ಫರ್ಮ್ ಆಗಿ
ಒಟ್ಟ ಬರ್ಲಂತಂದಾರ
ಹಾ ಬರ್ಲ ಅಂತಂದಾರ
ಹಚ್ಚಬೇಕ್ ಕಾಲೇಜ
ಎರಡ ಕಡಿ ಡ್ ಮಾಡಿ ಅಚ್ಚಿ ಮತ್ತೆ ಏನ್ ಮಾಡಕ್ ಬರ್ಲಿ
ಮತ್ತೆಲ್ಲಿ ಹಚ್ಚಬೇಕ್ ಕಾಲೇಜ್
ಶಾಪೂರ ತೋಗ್ಬೇಕ್ ಯಲ್ಲೆರೆ
ಹ್ಮ್ ಹ್ಮ್ ಯಾರ್ಯಾರು ಮಾಡ್ಬೇಕು
ನಾನು ಮಲ್ಲು ಮಾಡ್ಬೇಕ
ಮಾಡಲ್ಲ ಅಂತ ಅಂದ್ನಲ್ಲ
ಏನೇನ್ ಮಾಡತ್ಂತಾನರ ಮಾಡಲ್ಲ ಅಂತ
ಹ್ಮ್ ಹ್ಮ್ ಮಾಡ್ರಿ ಮಾಡ್ರಿ ಎರಡ್ ಕಾಲೇಜ್ ಫೀಸ್
ಸ್ಕಾಲರ್ಶಿಪ್ದಾಗೆ ತೊತಿನ್ ಅಂತ ಹೇಳಾರ
ಏನ್ ತೋತಾರ್ ಸ್ಕಾಲರ್ಶಿಪ್ದಾಗ್
ಹ್ಮ ಬಂದಷ್ಟು ಅವ್ರ ರೊಕ್ಕ ತೋತಾರಂತ ಸ್ಕಾಲರ್ಶಿಪ್ ಬಂದಾಗ
ಎಷ್ಟು ಹೇಳಾರ ಕಾಲೇಜ್ ಪೀಸ್
ಏ ಮೂವತ್ತಾನ ಏಳಾರ
ಹಾಬಾಬ್
ಎಲ್ಲಿರಿ
ಮನ್ಯಾಗ ಮನ್ಯಗೆ ಈಗ್ ಮನೆಗ್ ಬಂದ್ವಿ
ಹ್ಮ್ ಹ್ಮ್
ಈಗ ಬಂದಿವಿ ಕುಂತಿ ಮನೆ
ಊಟಾ
ಆಗ್ಯದ ನಿಂದು
ಇಲ್ಲ ಮಾಡಬೇಕ ಇಲ್ಲಿ ಪಾಲ್ಟಿ ಮಾಡಕತ್ತಿದವಿ ಹೊಲದಾಗ
ಹ್ಮ ಹ್ಮ ಬೆಳೆ ಹೆಂಗಾವ
ಬೆಳಿ ಸಕ್ಕತಾಗದ ಆಗ್ಯದ ಬೆಳಿ ತುಂಡು ಮಾಡ್ತಿ
ಬೆಳಿ ಚೊಲಾವ
ಏನಿಲ್ಲ ಬೆಳಿ
ಏ ಈ ಕಡೆ ಮಳಿ ಇವತ್ತು ಇವತ್ ಯಾದ್ಗಿರಗೆ ಮಳಿ ಚೊಲೋ ಆಯಿತ್ ನೋಡ
ಇಲ್ಲಿ ಆಗಿಲ್ಲಲ್ಲ ನಮ್ ಕಡಿಗೆ
ಏ ಭಾರಿ ಮಳಿ ಈ ಕಡೆ
ನಿಮ್ಮ್ ಊರ್ ಕಡೆ ನಮ್ಮೂಊರ್ ಕಡೆ ಎಲ್ಲ ದರಿದ್ರ ದರಿದ್ರ ಹತ್ಯಾದ್ ಏನ್ ಮಾಡ್ತಿ
ಹ್ಮ ಕರೆ ಆಕಡೆ ಮತ್ತ ಏನ್ ನಡದಾದ ಏನ್ ತೋಬಬೇಕ್ ಟ್ಯಾಕ್ಟ್ರಿ ಯಾವಾಗ ತೋಬಬೇಕಂತ ಗೊತ್ತಾಗಲ್ಲ ಯಾವದ ಚೊಲೋ ಆವ್ರೀ ಗಾಡಿಗಳು
ನಿಮ್ಗೆ ಗೋತ್ತು ಜಾಂಡ್ರ ಜಾಂಡರ್ ತೊರಿ ತಗೋ ಅಂತ ನೊಡ್ ನಾಳೆ
ತಾಂಡಿರಾ
ಹಾ ಎಲ್ಲಾ ಕಬ್ಬು ಗಿಬ್ಬು ಹೊಡತಿವಲ್ಲಿ ಮಿಷನ್ ಒಲ್ಲಿ ನಮ್ಮವರು
ಹ್ಮ ಹ್ಮ
ಕಬ್ಬಿ ಮಿಷನ್ ತಗೊಂಡು ಅಲ್ಲೇ ಬಿಡ್ತೇವಿ ಟ್ರ್ಯಾಕ್ಟ್ರಿ ಡಬಲ್ ಟ್ರಾಲಿ
ಡಬಲ್ ಟ್ರಾಲೀ ಅವ ಸಮೀರಾನ ಅವ ಇದು ನಡಸಕುಂತನ್ ಕಬ್ಬಿಂದೆ
ಹ್ಮ್ ಅದೇ ಅವ್ನ್ ಬಲ್ಲೆ ಬಿಡ್ತೇವಿ ನಾವುನೂ
ಅವನಿಗೆ ಏಟ್ ಕೊಡ್ತಾರ ಅಂತಲ್ಲಿ
ಅರವತ್ತೆಟ್ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರ ತಿಂಗಳ
ಪ್ಪತ್ತ
ಹ
ದ್ರ ಬಾಳ ಲಾಭ ಅದ
ಮತ್ತ ದುಡಿಬೇಕು ದುಡಿದ ತ ಯಾರಾದ್ರರು ಕೊಡ್ತಾರ ರೊಕ್ಕ
ಕೊಡ್ತಾರ ಬಿಡ ಅಂದ ಇದನ್ ಕರೆನ ಅಂದ್ರೆ ಎಷ್ಟ ಅವರ್ ಕೆಲ್ಸ ಡಬೇಕಕ್ ಅಲ್ಲಿ ಟ್ಯಾಕ್ಟರಿ ನಡ್ಸರ್ ಎಷ್ಟು ಕೊಡ್ತಾರ ಅಂತ ಕೇಳ ಮತ್ತ್
ಬಾಕ ಸರಿ ಒಂದು ಹದಿನೈಂ ಸಾವಿರ ರೂಪಾಯಿ ಅದ
ಸರ
ಹಾ ಊಟಗ ಗಿಟ್ಟ ಎಲ್ಲ ಅವ್ ಕೊಡಗೆ
ಊಟ ಗಿಟ ಎಲ್ಲ ಎಷ್ಟ ಟೈಮು
ಮ ಮತ್ತ ಎಸ್ ಟೈಮ ಮೂರ್ ಟೈಮ್ ಆಗಿರ್ಬೇಕು ಊಟ
ಮೂರ್ ಟೈಮ್ ಊಟ ಪಾಡ ಬುಡ ಅಂದ್ರ.
ಹ್ಮ್ ಮತ್ತ.
ನಾನ್ ನೋಡ್ಮ ಕೆಲ್ಸ ಇದ್ರೆ ಕೇಳ ಮತ್ ಹೋತ್ನಲಿ.
ಎಲ್ಲ ಹೋಗಿ ಟಾಕ್ಟರ್ ಓಡ್ಸ್ತಾರ ಹೋಗಿ.
ಓಡ್ಸ್ಬೇಕು ಮತ್ತೆ ಏನ್ ಮಾಡ್ತಿ.
ಹ್ಮ್ ಏನೇನ್ ಮಾಡಬೇಕು ಏನ್ ಮಾಡಕೇಂಡ್ ಅಂತ ಇವೆಲ್ಲ ತೇಲಿ ಇಲ್ಲನ.
ಎಲ್ಲಾ ಮಾಡ ಮಾಡ್ಬೇಕಂತ ಆದ್ ಏನ.
ಎ ಎಲ್ಲ ಮಾಡ್ಬೇಕ್ ಸತ್ದ್ ತೆಗೆಕ್ಕ ಹೋಗ್ಬೇಕ್ ನಾಳೇ.
ಹ್ಮ್.
ಕೂಲರ್ ಸಿಗಲ್ಗ್ಯಾಂರ್ ಅದಕಂದ್ ನಾಲ್ಕ್ ಮಂದಿ ಮನ್ಯಾಗ ನಾಕ್ ಮಂದಿ ಸತ್ದ್ ತೆಗೆಕ್ ಹೋಗ್ಬೇಕು.
ಹ್ಮ್ ಹ್ಮ್ ಹೆಣ್ಮಕ್ಕಳು ಇಲ್ಲ ಮನ್ಯಾಗ.
ನಮ್ಮ ಮಕ್ಕಳ ಇಲ್ಲ.
ನೀವ್ ಹೆಣ್ಣಮಕ್ಳು ಇದ್ದಗ್ ಇರಿ ಅನ್ಸ್ತ ನಾಲ್ಕ ಮಂದಿ.
ಇಲ್ಲ ಎಡನೆದ್ವ ಅನಾ ನಮ್ಮ ಮನೆಗ ಅವ ಬರೇ ಹೆಣ್ಮಕ್ಳು ಮಾಡಿದಂಗ್ ಮಾಡ್ತಾನಾ.
ಹ್ಮ್ ಅವ ಏ ಅಂತ ಮಾಡಲ್ಲವ ಹೆಣ್ಮಕ್ಳಗ ಕೆಲ್ಸ ಸತ್ದ್ ತೇಗ್ಯದ ಪೈತ್ ತೇಗ್ಯದ.
ಏ ಅವನೇ ಓಡ್ತ ಅವನೇ ಮಾಡತ
ಯಾವನನಾ ಮಾಡ್ತನಾ ಅನ್ ಹೆಣ್ಮಕ್ಳಗ ಕೆಲ್ಸ ಎಲ್ಲ.
ಜಗ್ಗೆ ಮಾಡ್ತೇ ಟಕ್ಟ್ರ ಜಗ್ಗ ನಾವೂನು ಹೋತೀವಿ ಅಂದ್ರ.
ಹೌದೌದು. ದಿನ ನೋಡ್ತವಲ್ಲ ನಾವ್ನು ಹೇಳ್ತಾರ ಎಲ್ಲ ಮಂದಿ ಬಾರಿ ಮಾಡ್ತಾನ್ ಕೆಲ್ಸ. ಅಂತ
ಬಾರಿ ನಡಸ್ಥಾನ ಅಂತ ಅವ್.
ಯಾರ್.
ಹಾ ಲಾಸ್ಟ್ನದವಾ ಹಣಮಂತ್ರಯ ಅಂತ ಗೊದತ್ತಾನ ಪಂಚಕ ಹಣಮಂತ್ರಯ.
ಹ್ಮ್ ಹ್ಮ್ ಗೊತ್ತು ಗೊತ್ತು.
ಯ ಅವ ಅವ ಬಲ್ಲ ನಡಸ್ತಾನ ಅಂತ ಟ್ಯಾಕ್ಟ್ರಿ ಊರಾಗ.
ಹೌದೌದು ಕಟೆಂಗಟ್ಟೆ ಗಳೇಶ್ರ್ ಮತ್ತ ಹೆಂಗ ನಡಿತ.
ಗಾಡಿ ಹೊಂಟರ್ಂದ್ರ ನಾಕ ಮಂದಿ ನಿಂತ್ ನೋಡ್ತರಂತ.
ಹ್ಮ್ ಹ್ಮ್ ದಿನ್ನ ಓಡ್ಸನಏನ್ ಟ್ರಾಕ್ಟಾರಿ.
ಹ್ಮ ಸಾಲಿಗ್ ಹೋಗಂದ್ರೆ ಹ ಬಾ
ದಿನ ಓ್ತನಂತ ಏನ ಅವ್.
ಹಾ,
ಹಬಬ ವಜೈಲ್ಲ.
ವಜ್ಜಿ ಗಾಡಿ ಬಾರಿ ನಡಸ್ತಾನ ಅವ್ ಟ್ಯಾಕ್ಟ್ರ ನಡ್ಸ ನೋಡಿದ್ರ ನಾಕ್ ಮಂದಿ ನಿಂತ ನೋಡ್ತಾರ ಸಾಲ ಹಾಕದ ಹಣ್ಮಂತ. ಸಾಲ ಹಾಕದ ನಾಕ್ ಮಂದಿ ನಿಂತ್ ನೋಡ್ತಾರ ಅಂತ.
ಏನ ಗಳೇಸಾಲ್ದ.
ಗಳೇಶ ಸಾಲು ಇಲ್ಲ ಬೋದ ಬಾರಿ ಆಗ್ತಾರಂತ.
ಹೌ,
ನಾಕ ಮಂದಿ ನಿಂತ ನೋಡ್ತಾರಂತ ಬಾರಿ ಆದ ಪಾರ ಅದ ಏನ್ ಮಾಡ್ತಿ. ಹ ರಪ್ಪ ಮನ್ಯಾಗ ಸೇರ್ಸಲ್ಲ ಏನ.
ಒ ಶಾಲಿ ಪಾಲಿ ಓದತಾರ ಇದೇ ಮಾಡ್ತಾರ.
ಏನ ಸಾಲಿ ಒದ್ಲಾ ಏನ ಮಾಡ್ರ ಬರೀ ಟ್ಯಾಕ್ಟ್ರ ಹೊತ್ದ್ ಪಾರ್ ಅದು ಸಣದ ಇನ್ನೊಬ್ಬ ಅಂತರ ಬರೇ, ದನ ಕುರಿಇಂದ್ ತಿರಿಗಾಡಕ ಹೋಗ್ಯಾನ್ ನೋಡ್ ಒಬ್ಬವ್.
ಹಬ್ಬಬ ವಜ್ಜಿ ಆದ್.
ಹೇ ವಜ್ಜಿ ಆದ್ ಅವನ್ದ ಒಬ್ಬವ್ ಅಂತ್ರ ಎಕ್ಸಾಮ್ ಎಸಾಮ ಬರೆಕ ಹೋಗ್ಯಾನ್ ಇವತ್ತ.
ಹ್ಮ್ ಹ್ಮ ಏನ್ ಎಮ್ ಬಿ ಬಿಎಸ್.
ಇಲ್ಲ ಎ ಬಿ ಬಿ ಎಸ್ ಎಲ್ಲ ಐ ಟಿ ಎಕ್ಸಾಮ್ ಬರಕು ಏನ ಇವ ಹಣಮಂಂತರಂದೆ ಬಲ ಹೇಳ್ತಾರ ಒಟ್ಟನ್ನ
ಮ ಹಷರನವಾ
ಹ್ಮ ಏ ಹಣಮಂತ್ರ ಜಗ್ಗ ಹುಷರನ ಬ ಅಂದ್ರೆ ಏನಾದಂದ್ರ ಇಂದು ಮ ಒಂದೇ ವೀಕ್ನೆಸ್ ಏನಂದ್ರ ಅಂದ್ರೆ ಒಂದು ಬರ ಲೊಡ್ಗೈನ ಅದು ಬಾರ ಅಂದ
ಇರ್ಲಿ ಇರ್ಲಿಮತ್ತೆ ಎಲ್ಲಾರ ಮತ್ತೆ
ಇಲ್ಲ ಬರೇ ರೋಡ್ಗೈನ ಬರೇ ರೋಡ್ಗೈ ತಗೊಂಡ ಬರೀ ಜಗಳಾಡಕ್ ಎಲ್ಲಗ ಒಣ ಬರ ಹೊಡಶಂಬಾರತಾನ ಹೊಡದ್ ಬರಲ್ಲ ಹ ಜಗಳಾ ಜಗಳ ಏನ್ ಎನ್ ನೋಡ ಹ್ಮ ಎಲ್ಲಾದರು ಪಾರಗ
ಸಾಲಿ ಪಾಲಿ
ಅಚರ ಏನ್ ತಪರಿ ಕಲೆಲ ಅದ ಎಲ್ಲಾರೂ ಹಾಸ್ಟೆಲ ನೋಡ್ರಿ ಒ
ಅಷ್ಟಲ್ ಶಾಪುರ ಅದ ನೋಡ ಬ್ರ
ಸಾಪರ ಏ ಹೆಂಗ ಟ್ರಿ ಅದು ತಿಂಗಳ
ಶಾಲಿ ಪಿಸ ಮೂವತ ಸಾವಿರ
ಶಾಲಿ ಪೀಸ್ ಮೂವತ್ತು ಸಾವಿರ ಹಾಸ್ಟೆಲ್
ಹಾಸ್ಟಲ್ ಹ ಬರ್ತ ಒಂದ ಮೂವತ ನಲ್ವತ್ ಸಾವಿ ಬರ್ತ ಹಾ
ಪಾಡಲ್ಲ ಅಂದರ ಏ ಆಯ್ತ್ರಿ ಒಂದ ಎರಡ ಹುಡುಗ್ರಾವ ಒಯ್ದ್ ಬಿಡ್ರಿ
ಒದ ನೀವು
ನಾವ ಕರ್ಕೊಂಡ್ ಬರಬೇಕು ಅಂದ್ರೆ ನಾ ರ್ ಯಾವಾಗ ಕಾಯಿ ಹತ್ತರಿ ಮತ ಹೋಗಾಮಕರ್ಕ್ ಬರ್ತೀವಿ
ಸ್ವಲ್ಪ ನಮ ಕೆಲ್ಸ ನಡದವ ನಾಳೆ ಫಂಕ್ಷನ್ ಅದ ಫಂಕ್ಷನ್ ಹೊ ಬೇಕು ಎಷ್ಟನೇ ಕ್ಲಾಸ್
ಐದನೇ ಕ್ಲಾಸ್ ಹಾನ್ರಿ
ಲ್ಲ ಬರ್ತ
ಅ ಆ ಇ ಏನ್ ಬರಲ್ರಿ ಎಲ್ಲಾ ಹೆಬ್ಬಾಳ ಏನ್ರಿ ಒಪ ಎನ್ ಓದೋಡ್ರಿ ಬರಿ ಬರೀ ಹಬ್ಬಳದ ಪಾರ ಏನ ಮಾಡವಕ್ಕ
ಲಂದ
ಎಲ್ಲಾರ ಅವ ಒಂದು ಸಾಲಿದ ದನ ಕಾಯಕೆ ಆಗ್ಬೇಕ್ರೀಗ ಏನ್ ಮಾಡ್ತಾವ್ ದನನೇ ಕಾಯ್ತಾನಿಗ
ಅನಾಥ ಆಶ್ರಮದ ಬಟ್ಟ ಬುಡ್ರಿ ಹೋಗಿ
ಅನಂತಾಶ್ರಮ ಅನಂತಾಶ್ರಮದಾಗ್ರಿ ಹೊಲ ಮನ ಆದ್ರಿ ಇರ್ಲಿಲ್ಲ ಅಂದ್ರೆ ಬಿಟ್ಟ ಬರ್ತರಿ ಹೋಗ ಹೋಗಲ್ಲೀ ಸಾಲಿಗೆ ಒಡದ ದಿನ ಒಂದೊಂದ್ ಚಾರ್ಜ್ರ ಇರ್ತವ ಒಟ್ಟ ಹೋಗಲ್ಲ ಹ
ಹ ಬಾ ಹಂಗಂದಾರ ಹೆಂಗೋ
ಅಂದ್ರನು ಕೇಳಲ್ಲಯ ಹೊ ಬನ್ನಿ ನೋಡು
ಎಳ್ನೀರ್ ಹಾಕ್ರಿ ಹಾಸ್ಟೆಲ್ ಐಕ್ರು ಈಗೆ ಬಂದ್ ತಗತರ
ಲ ಉದ್ದರ ಆತಾರೆ ಹಾಸ್ಟಲ್ ನೋಡ ಕುಂತೀವಿ ಎಲ್ಲಿ ಹಾಸ್ಟಲ್ ಸಿಗಲ ಸುತ್ತ ಮಟ್ಟಕ್ಕೆ ಹೇಳಿದಿದ್ದಾರೆ ಸುತ್ತ ಮಟ್ಟಕ್ಕೆ ಪಟ್ಟ ವರ ಉಕ್ರೇಗ
ಹಾ ಸತ್ರ ಮಟ್ಟ ಎಡ್ತ ಆರಾಮ
ಇಲ್ಲಿ ಒಂದು ಎಷ್ಟ ಎಕ್ಸಾಮ್ ಬರ್ೋದು ಕರ್ಕ ಆತಾರೆ ಅಂತೀ್ರಿ ಎಕ್ಸಾಮೇ ಬೇರೆಕ್ ಬರ್ಲಿ ಇ್ರಿಗೆ ಏನ್ಂತ ಬರ್ಸ್ಬೇಕೋ ಅದೇ ಬರ್ತ
ಮ ಐ ಹೌದ
ಹ ಹೌದ್ರಿ ಬರ ಬರ ಅ ಆದ್ರೆ ಮತ್ತೆ ಈಗ ಎಕ್ಸಾಮ್ ಬರಲ್ಲ ಹೆಂಗ ಮಾಡ್ಬೇಕ ಈ ಎಕ್ಸಾಮ್ ಬರ ಕಚ್ಚರ್ ಅಂದ್ರ ಏನ್ ಮಾಡತಾರ ಅಂತ ಅದ ಗೊತ್ತಾ ಹೆಸರು ಬರಕ್ ಬರಲ್ಲಲ್ರಿ ಇವ್ರಿಗ
ಅ ಭಾವನೇಶ್ವರ ಬರ್ಯಾಕ ಬರ್ಲಿಕ ಅಂದ್ರ ಬಿಡ್ಸಿ ಬಿಡುದ ಶಾಲಿ
ಸುಮ್ದಾನ ಅಂದ್ರ ಟ್ಯಾಕ್ಟ್ರ ಬಾರಿ ನಡಸ್ತಾನ.
ಅದ ಯಾವ್ದ ಯಾವ್ದ ಆಸಕ್ತಿ ಇರ್ತ ಅದ್ರ ಮ್ಯಾಲ
ಆಯ್ತ ಏನಿಲ್ಲ ಮುಂದಲರ್ಸ ಇದ ಒಂದ ವರ್ಷ ಕೈ ಕಲಸಿ ಮುಂದ ವರ್ಷ ಡ್ರೈವರ್ ಸಿಕ್ತಾನ ಡ್ರೈವರ್ಗೆ ಹಾಕಿಬಿಡ ಡ್ರೈವರ್ ಬದಲ ನೀನೂ ಇರಬಾಡದ ಇಲ್ಲಿ
ಹಂಗಾದ್ರ ಪಾಡ
ಏನ್ ಮಾಡಲ್ಲ ಬರಿ ತಿರ್ಗಾಡ್ತಾನ ಈಗ ನೋಡಿ ಹೋಡಕ ತಿರ್ಗಾಡ ಕುಂತ ನೋ ಒಣೆ ಗ ಹುಡುಗರಿಗಿ ಅದಕ್ಕೆ ಸಾಲಿ ಹಿಂಗಾದ್ರ ಬಾಳ ಹೈರಾಣದ ರೀ ಪಾ
ನ ಆಗಂಡ ನೋಡ್ರಿ
ನಮನ ಅದ್ರೀ ಈಗ ಒಂದ್ ಫೋನ್ ಬರ್ಲ ಕೂತ್ ಅಸನರ್ರಿ.
ಹಾ ಆತ
ಆಯ್ತ.